ಹ್ಮ್ ನಾವ ಉಣ್ಣತಿರದು ನೀವು
ಹಲೋ
ಹಲೋ
ಹಾ
ಕೇಳಿಸತಲ್ಲೇ
ಹಾ ಕೇಳಸತಿ ಏನ ಮಾಡತ್ತಿ
ಏನಿಲ್ಲ ನಿನ್ನ ನೆಟ್ವರ್ಕ್ ಸ್ಲೋ ಐತೆ ಇ ವಿ ಐ ಸಿಮ್ದ
ಇಲ್ಲ
ಮತ್ತೆ ಯಾವ ಸಿಮ್ಮ
ವಿಯಾನದ
ವಿ ಏ ನ ಈಗ
ಆಸಪಟ ತೂಂಡಿನ ನಾ ವಿ ಏ ದ ನಾ ಡಬಲ್ ಡಬಲ್ ನೆಟ್ ಯೂಸ್ ಮಾಡ್ತ ನನ್ನ ನೆಟ್ ಚಲೋ ಮಾಡಿ ಹಾಸ್ಕಟ್ಟೋ ತನಿ
ಹ್ಮ್ ನೀ ಬಾಳ ಹೌದ ಭೈ
ಅದರ ಯೂಸ್ ಒಂದ್ ಹಾಕಿರ್ತಿತ ಬಿಡ
ಹಾ ಬೈ
ಊಟ
ಊಟ ಇನ್ನ ಇಲ್ಲ ನಿಂದು
ಊಟ ನಮ್ಮ ಮನ್ಯಾಗ ಉಪ್ಪಿಟ್ಟ ಮಾಡ್ಯ್ರ ಕರಿ ಆ ತರ ಹೋಗಬೇಕ
ಹ ನೈಟ್ ಈಗ ರಾತ್ರಿ ಉಪ್ಪಿಟ್ಟ
ಹ್ಮ ದೀಪಾ ಏನ್ರ ಚಿಕ್ಕ ಮುಖ ರಾತ್ರಿ ಟೈಮ್ ಈಗ ಅವಲಕ್ಕಿಲ್ಲಿ ಉಪ್ಪಿಟ್ಟ ಅವಲಕ್ಕಿ ಅವಲಕ್ಕಿ ಆಗ್ಯಾವ
ಹ್ಮ್
ತರಬೇಕವನ ಉಪ್ಪಟ್ಟಿತ್ವ ಉಪ್ಪಟ್ಟು ಮಾಡ್ತವಿ
ನೀವು ಚಿಕನ್ ಮಾಡಲ್ ನ ಮನ್ಯಾಗ
ಹ್ಮ್
ಹ್ಮ್
ಚಿಕ್ಕನ ಎಲ್ಲಿವ ನಮ್ಮ ಮನ್ಯಾಗ ಚಪ್ಪಲೆ ಹೊಡಿತಾರ
ಚಿಕನ್ ಅಲ್ಲಿ ಐಬಿ ಒಳಗ ಚಿಕನ್ ಚಿಕನ್ ಚಿಕನ್ ಚಲೋ ಕೊಟ್ಟಿದ್ರಲ್ಲಾ ಮನ್ನಿ
ಸ ಚಿಕನ್ ಅಷ್ಟ ಏನ್ ಸ್ಪೆಷಲ್ ಇಲ ತಮ್ಮ ನಾ ಇ ಚಿಕನ್ ಬೇಕಾದ ಇಲ್ಲಿ ಜಗ್ಗ್ಯಾರ್ ರ ಹೊಟೆ ಅಂಬು ಬ್ರದರ್ಸ್ ತಿನಸ್ತನ
ಏ ಅಂಬು ಏ ಚಿಕನ್ ಅಲ್ಲಿ ಚಲೋ ಇತ ಅಂಬು ಕಿತ ಅದು ಚಲೋ
ಇಲ್ಲ ರೇಟಗಿಟೆಲ್ಲಾ ಹಾ ರೇಟಿಗೆಲ್ಲ ಒಂದ್ಸತ್ ಮತ್ತ ಚಲೋ ಅದು
ಹಾ ಚಲೋ ಭೈ ರೈಸ್ ಗೀಸ ಅನ್ಲಿಮಿಟೆಡ್
ಈಗ ನಾವ್ ಗೌಡನ್ ಬರ್ತಡಾಗ ಎಷ್ಟಂಗ ಒಂದ ಎಂಟು ಮಂದಿ ಇಡೀ
ಹ್ಮ್ ಅಷ್ಟ ಆಗ್ಬೋದು ತರುಣ ನಾವ್ ನಾವ ಆದ್ವಿ ಭೈ ನಾಕ
ನಾನು ನೀನು ನಾನು ನೀನು ತರಣೆ ಮೂರು ಮಂದಿ ಸುಜ್ಜಾಯ್ತಾ ಪಿ ಗೌಡ ಆರ್ ಮಂದಿ
ಹ್ಮ್ ಬೈ ಮತ್ ಅವರು ಕಾಮರ್ಸ್ ಹುಡುಗರು ಯಾರ
ಏ ಹಂಗ ಯಾರು ಬರುದಿಲ್ಲ ನಾವ್ ಎಷ್ಟು ಮಂದಿ ಬರ್ತಾನಕಡಿಿಲ್ಲ ಅಲ್ಲೇ ಅರಷ್ಟ ಆತ್ ನಗೆ ಈಗ ಹಾಸ್ಟೆಲ್ದವ ಅಂದ್ರ ಯಾರು ಕೊಡುದಿಲ್ಲ
ಒಂದ್ ಎರಡ್ ಬೈಕ್ ನೋಡ್ಬ ಎರಡ್ ಮೂರ್ ಬೈಕ್
ಇಷ್ಟ ಅಲ್ದಾರ ಯಾರು ಬರುಡದಲ್ಲ ಬಾ ಮಾಡ್ರೆ ಅಷ್ಟೇ ಅಷ್ಟೇ ಬರ್ತಾರೆ ಮತ್ತೆ
ಅಷ್ಟೇ ಬಂದ್ರು ಯಾರ ಗೊತ್ತ ಆದ್ರರು ಯಾವಾರ ಏನ್ ಮಾಡ್ಕೊಳ್ ಮಾಡ್ಕೊಳ ಅಲ್ ಬಿಡು ಮೂರ್ ಸಾವಿ ಅಲ್ಲ ಹೊಳ ಒಳ ಹಯ್ತ ಅಲ ಕಾರ್ಥಿಕತೆ ಮತ್ತೆ ಅಲ್ಲಿ ಯಾವ ಯಾವ್ ಕರ್ಕೊಂಡು ಹೋಗಿದ್ರವಿ ಅಂತ
ಯಾಕ ಹೇಳ ಬರ್ತಾರಲ್ಲ ಅವ್ರ
ಏಳ್ ಬಂದಿ ಸರ್ ನ ಔಟಿಂಗ್ ಹಾ ಆಯ್ತಾ ಔಟಿಂಗ್ ಅತ್ ಹೇಳ್ಗು ಅಂದ್ರೆ ಮುಗಿತ್ಲಾ
ಹ್ಮ್ ನಾವೇ ತಂಗ ಹೋಗೋ ಯಶನ್ ನಂಬರ್ ಐತೆನ ಈ ಕಡೆ
ಇಲ್ ಭಯಿ ನಾ ವೀರೇಶನ್ ಕಡೆ ಇ ಸಗೋತೇನೆ ತರುಣ್ ಈ ವ
ನೀ ಆಚೆ ನಂಬರ್ ಸಿಗುದಿಲ್ಲ ನ ಬೇರೆದ್ದಾರು ಕೇೇಳತನಾನ
ಹಂಗಲ್ಲ ಇ ಕ ಕೇತನ ಇವನಕ ನ್ಯಾ
ಹೇಲ್ಲ ಮೊನ್ನ ಕಡೆ ತರತ ನ ಮೊನ್ನ ಕಡೆ ಅವರು ದೋಸ್ತ್ರ ಅದರ ಅವರ ಕಡೆ ಐತಿ
ಅವಂಗ ಅವ್ ಕಡೆ ಇಂತರ ಹೇಳಳ್ಸ್ಬಿಡು ಹಂಗ ಹೇಳಣ ನಾವ್ ಊಟಕ್ ಬರ್ತಿದವಿ
ಹ್ಮ ಅದ ನಮ್ ಅನ್ನಂದ ದೋಸ್ತ ಅಂದ್ರೆಸ್ ನಾವ ಅವ್ರ ಈಏಕ ಅಲ್ಲೇಕ್ಕತ್ಪಾ ಅವ್ರಲಿೇ ಅವ್ ಅಡ್ಗ ಮಾಡ್ತಾರಪ್ಪಾ ಇನ್ ಇವ್ ನಾವ ಹಾಕ್ ಹೆಂಗ ಇಲ್ಲಿ ಊಟ ಮಾಡಬರ್ತಲ್ಲಾ
ಹ್ಮ್
ಇಲಾ ನಮ್ಮನ್ನತ್ ಫಸ್ಟ್ ಇಲ್ಲಿ ಹೋಗುತ್ತನ ಆಗತ್ಲಾ ಹತ್ ಮಂದಿ ಬರಾತ್ರಿವ್ರರಿ ಜವಾರಿ ಚಿಕನ್ ಮಾಡಿಡ್ರಿ
ಅದು ಮೊನ್ನಿ ಮೊನ್ನೆ ಮೊನ್ನಿ ತಿಂದಿದ್ನಿ ಮೊನ್ ತಿಂದಿದ ಜವಾರಿಯನ್ ಯಾವ್ದದು ಕೋಳಿ ಜವಾರಿ ಇ ಚಿಕನ ಅದ ನಂಗೇನ್ ಡೌಟ್ ಭೈ
ಜವಾರಿ ಚಿಕನ್ ಅಂದ್ರೆ ಸ್ವಲ್ಪ ತಿನ್ನಿರ್ತದ ಇ ಬೇರೆ ತ್ಂದ ಇದ್ರಾಗಿ ಜವಾರಿ ಚಿಕ್ಕನ್ಗ್ರ ಗಂಗೋತ್ರಿ ಆಗಿರ
ಹಾ ಭೈ ಗಂಗೋತ್ರಾವ ಚಿಕನ್ ತಿಂದಿಲ್ಲ ಭೈ ನೀನು ಹ್ಮ್
ಚಿಕನ್ ಅಲ್ಲ ಗಂಗೋತ್ರಿ ಗೋತ್ರಾಗ ಜವಾರಿ ಚಿಕನ್ ಚಿಕನ್ ಹೆಂಗ ಇರ್ತ ಜಾರಿ ಚಿಕ ಮಾಡ್ತಾರ ಹೇಳಿದ್ರನ್ನ
ಹ್ಮ್ ಮಳೆ ಇಲ್ಲ ಮಧ್ಯಾಹ್ನ ಸ್ವಲ್ಪ ಆಗಿತ್ಲ ಅದ
ಹ್ಮ್ ಸ್ವಲ್ಪ
ಇಡೆ ಬ ಮತ್ತಲ್ಲಿಯನ ಕ್ಲಾೌಡ್ ಸ ಇಲ್ಲ ಇಂಡಿಯಾ ಮ್ಯಾಗ ಹಂದಿಂದ ಏನ್ ಮಳಿನ ಬರಲ್ರಿ
ಇಲ್ಲಿ ಈಗ ಆ ಹಗ ನೋ ನಮ್ಮ ಮನ್ ಆಗಪ್ಪ ಇಲ್ಲ ಇದು ಆಯ್ತವಾ ಇಲ್ಲಿ ಫ್ಯಾಕ್ಟ್ರಿ ಅಂತ ದಾರಾಗ ಯಾವದೋ ಒಂದು ಇದು ಕೂಡಐತೆ ಏನ ಒ ತರ್ಲದ ಹಾ ಟೂಫೇಶ ತ್ರಿಪೇಶತದ ಲೈನ್ ಲೈನ ಟೂಫೇಶ ಕೂ ೋಿಂಗ ಒನ್ೇಸ್ ಟೂ ಪೇಸ್ೂಡ್ತಿದ್ರ ವೋಲ್ಟೇಜ್ ಹೆಚ್ಚಾಗಿ ಹೊಡ್ತೈತಿ ಇಲ್ಲಿ ಯಾವವುದೋ ವೈರ್ ಬಡದ್ ಬಡದ ಕೂಡಾತತಿ ವೋಲ್ಟೇಜ್ ಒಮ್ಮೆ ಹೆಚ್ಚಾಗೋುದು ಒಮ್ಮೆ ಕಡಿಮೆ ಆಗುದು ಒಮ್ಮೆ ಹೆಚ್ಚಾಗುದು ಒಮ್ಮೆ ಕಡಿಮೆ ಹೋದಾಗತ್ತೆ ಅದಕ್ಕ ಗಾಡಿನ ಚಾರ್ಜ್ ಮಚ್ಚಲ್ಲ ಗಾಡಿ ಒಮ್ಮೆ ದಿನ ಆಗ್ತತಿ ಆಗಡೆ ಫುಲ್ ಲೋ ಆಬಡ್ತವ ವಲ್ಟೇಜ್ ಒ ರಾಡು ಬಮ್ ಬಿಡಿತಪಾ ರೆಡ್ ಬಂದ್ಬಿಡ್ತಿ ಅದ್ರ ಚಾರ್ಜಿಂಗ್ ಆಗೋಲಾಗಿತ್ತು ನಾ ಇದಕ್ತ್ ನೋಡಿದನಿ ಎಲ್ಲ ಟೆಸ್ಟ ಗಿಟ್ಸ್ ಎಲ್ಲ ಹೊಡದ ನೋಡಿದ್ನಿ ಅದ ವೋಲ್ಟೇಜ್ ಇದನ್ನ ನಮ್ಮನೆಗೆ ಮಿಟ್ರ ಹಚ್ಚಿ ಚೆಕ್ ಮಾಡಿದ ನೀವ ಬಾಳ ಕಡಿಮೆ ಐತಿ ನೂರ ನೂರ ಐವತ್ತತ್ತು ಬರದತೆ ಮಿನಿಮಮ್ ಗಾಡಿ ಚಾಮನ್ ಚಾರ್ಜ್ ಹಾಕಂದ್ರೆ ವೋಲ್ಟೇಜ್ ಇ ಯಾಕಂದ್ರೆ ಆರ್ನೂರ ಮೂವತ್ತು ಆರ್ನೂರ ಐವತ್ತು ಇರ್ಬೇಕು
ಹ್ಮ್ ಚಾರ್ಜ್ ಮತ್ತತ್ ಸರ್ವಿಸ್ ಮಾಡ್ಸಿದ್ದೇನ್ ಮತ್ತ
ಇನ್ನ ಅಪ್ಡೇಟ್ ಮಾಡ್ಸೋದಯ ಒಂದ್ ಸರಿ ನಾ ಬಾ ಅಂದ ಅಂತ ಏನ್ ಅಪ್ಡೇಟ್ ಮಾಡ್ತಾನ ಆಮೇಲ್ ಮತ್ತ ಹಾಂ
ಏನ್್ರ ಅಪ್ಡೇಟ್ ಬಂದಿತ್ತ
ಆ ಹೊಳೆ ಮಳೆ ಅದ ಜಾಡ್ ಲೈಟ್ ಅದ ಸಿಂಬಾಲ್ ತೋರ್ಸೋದ ಗತ್ತನ ನಿಂಗ್ ಪಾರ್ಕಿಂಗ್ ಲೈಟ್ ಅತ್ತಾನ
ಹಾ
ನ ಗಾಡೆ ಗ ಇಲ ಸಿಂಬಾಲಲ್ ಅದ ಏಕ ಬರ್ತತದ ಒಮ್ಮೆಮ್ಮೆ ನಡು ನಡು ಬಂದ್ ಬಿಿಡ್ತತೆ ಅದ ಅವಾಗ ಬಂದಾಗ ಇ ಅದ ಆಗ್ುಲರಿ ಬ್ಯಾಟ್ರಿ ಐೈ ಸೆಟ್ಟಿಂಗ್ ದಾಗ ಅದನ್ನ ಹೋಗಿ ಚೆಕ್ ಮಾಡ್ಬೇಕತ್ತ ಹನ್ನೆರಡರ ತಳ ಬಂದಿತ್ತಂದ್ರ ಪ್ರಾಬ್ಲಮ್ ಐತಿರಿ ಇಲ್ಲಾಂದ್ರ ಹದ್ನಾಾಲ್ಕರ ಮ ಮ್ಯಾಗ ಐತ್ಂದ್ರ ಚಲೋ ಐತ್ರಿ ಅತಾನ ಒಂದ್ಸರಿ ಬಂದ ಅಪ್ಡೇಟ್ ಮಾಡ್ಸೋ್ ಮಾಡ್ಸರಿ ಅಪ್ಡೇಟ್ ಇರ್ಬೇಕು ರದ ತಂದ ಆಯ್ತ ಜೂಟ್
ಅಪ್ಡೇಟ್ ಮಾಡಿಸತ್ರರಿ ಅದ್ಕ್ಕನ್ಲ್ಲಿ ಹೋಗ ನಮ್ಮತ್ತ
ಇನ್ನು ಅತ್ತ ಕೇಳಪ್ಪ ನಾವು ಮೇಗೂಬ ಖಾಲಿ ಇರ್ಬೇಕಲ್ಲಿ ಹಾ ಒಮ್ಮೆ ಇರ್ಲಿ ಇರ್ತ್ತಕ್ಕ ಅಲ್ಲಿ ತನ ಹೋಗಿ ವ ಎಷ್ಟ
ಹ್ಮ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಶನಿವಾರ ಬರ್ತಳ
ಹಬರ್ಗು ನ
ಶನಿವಾರ ಬರ್ತಾರತ್ ಏ ಫಂಕ್ಷನ್ ಮಾತ್ರ ಇರ್ತಾಳ ಪಿಕ್ಸ್ ಫಂಕ್ಷನ್ ಮಾತ್ರ ಇರ್ತಾರ ಅ ಫಿಕ್ಸ್
ಶನಿವಾರಲ್ಲಿ ಬರ್ತಾಲ್ಲ ಡೌಡವಾ ನನಗೊಂದ ಪುಸ್ತ
ನಂಗು ಡೌಟ್ ಭ ಶುಕ್ರವಾರ ಏನು ಹಲಿಡೆೇ ಇಲ್ಲತ ಭ
ಬಡಾಂಗುಸಲ ಹ ತ ನಮ್ಮನ
ಹ್ಮ್ ಏ ಹಾಲಿಡೇ ಕೊಡ್ತಾರಲಿ ಗೋರ್ಮೆಂಟ್ ಹಾಲಿಡೇ ಇರ್ತತೆ ಹಂಗಂತ ಕೊಡುತ್ತಾರೆ
ಏ ಇಲ್ಲಿ ಇವ್ರ ಮೊದ್ೇ ಒಂಥರ ಇ
ಹ್ಮ್
ಕಾಟ್ರ ಅಂದ್ರೆ ಕಾಟ್ರು ಒೆ ಇಲ್ ಅಂದ್ರೆ ಎಲ್ಸ ಅಳಕ ಇವರು ಏ ಎ ನಂಬಾಂಗಲ್ಲ
ಇವರು ಬ ಇಾಗ ಇನ್ನೊಂದು್ ವರ್ಷ ಇರ್ಬೋದು ಆಮೇಲೆ ಹೋಗ್ಬಹುದು
ಅಲ್ಲಿ ಎ ಸ ದ್ ವರ್ ಸಿಗತದದ
ಹ್ಮ್ ಬ ಐದ್ ವರ್ಷ ಬೈ ಬಟ್ ಮಾತ್ಲ ಬೈ ನಮ್ದೊಂದ್ ಬ್ಯಾಚ್ ಹೋದ
ಹದ ಈಗ ಈಗಿನ ಫಸ್ಟ್ ಇಯರ್ ಒಂದ್ ಬ್ಯಾಚ್ ಹೋಗ ನಮ್ದಿ ಫಸ್ಟ್ ಹೋದಲ ಅದ ಯ್ ಸೆಂಡ್ ಇಯ ಮುಗ್ದಬತ ಅದಕ್ಕ ಅವಾಗ ಎದುರ್ಸಕತ್ತೆ
ಐದ್ ವರ್ಷ ಇವರು ಕಂಟಿನ್ಯೂ ಏನ್ರ ಕಂಟಿನ್ಯೂ ಮಾಡ್ಬಹುದು ಇಲ್ಲ ಅಂದ್ರ ಇವ್ರು ಅಲ್ಲಿವು್ ಇವ್ರ ಬ್ಯಾಡದ್ ಬಿಡ್ಬೋದತ್
ಬಿಟ್ಟ ಒಕ್ಕರ್ ಯಾಕಂದ್ರೆ ಇಲ್ಲಿ ಲಾಭ ಇರ್ಲಿ ತ
ಬೈ ಮೂವತ್ ಲಕ್ಷ ಬಾಡಗಿ ಇಲ್ಲ ಬೈ ಅಲ್ಲಿ ಸರ್ ಸರ್ ಅವ ಹಂಗ ಅಂತ ಅನ್ಸರ್ ಮೂವತ್ಸರ್ ಮೂವತ್ ಲಕ್ಷ ಅಂದ್ರೆ ಏನು ಬೈಿ
ಮೂವತ್ ಲಾಕ್ ಸರ್ತಾಯ ಬಾಳತವರು ಕರೆಂಟ್ ಬಿಲ್ ಇಲ್ಲ ಇವ್ರ ಕೂತಾರ ಣ
ಕರೆಂಟ್ ಬಿಲ್ ಅಂದ್ರೆ ಇಲ್ಲಿ ಡೈ ಒ ಮಂತ್ ಇ ಏನ್ ಒಂದ್ ಲಕ್ಷ ಬರ್ಬಹದು ಕರೆಂಟ್ ಅದ ವರ್ಷಕ್ಕೆ ಮೂವತ್ತ ಹಂಗ ಕರೆಂಟ್ ಇಲ್ಲ ಹಿಡಿದ್ರು ಒಂದು ಒಂದ್ ಒಂದ ತಿಂಗ್ಳಿಗೆ ಹನ್ನೆರಡ್ ಹನ್ನೆರಡ್ ತಿಂಗ್ಳಿಗೆ ಹನ್ನೆರಡ್ ಲಕ್ಷ ಹೋದತ್ ಬೈ ಇನ್ನ ಎಂಟು ಲಕ್ಷ ಳತಿ ಇಪ್ಪತ್ತು ಹ್ಮ ಹದ್ನೆೆಂಟ ಹದ್ನೆೆಂಟ ಹದ್ನೆೆಂಟ ಲಕ್ಷ ಕರೆಂಟ್ ಬಿಲ್ ಒಂದ್ ತಿಂಗ್ಳಗ್ ಒಂದ್ ಹಿಡುದು ಒಂದ ಲಕ್ಷ ಹಿಡಿದ್ರು
ಹಾ ಕರೆಂಟ್ ಬಿಲನು ಅಷ್ಟು ಬರ ಅಲ್ಲ ಟೋಟಲ್ ಕ್ಯಾಂಪಸ್ ಹಿಡ್ದ ಬರ್ತದ ಒಂದು ಲಕ್ಷ ರೂಪಾಯಿ
ಹ್ಮ್ ಮತ್ತ
ಇವ್ರಿಗೆಲ್ಲಿ ಯು ಪಿ ಎಸ್ ಯ್ತು್ರರ ಎಸ್ಟ್ ಅಷ್ಟ ಆ
ಯ್ತ್ ಬಯ ಆದ್ರೆ ಇವ್ರ ಸುಳ ಮೂವತ್ ಲಕ್ಷ ಇರಾ ಇದ್ದಿದಿಲ್ ಭಯದೀ ಮೂವತ್ ಲಕ್ಷ ಇಲ್ಲಾ ಇಲ್ಸರ
ಅ ಯರೋ ಇಮಾನ ಬಿುಳಾದ ನೋಡಲೆಪ್ಪ
ಇಮಾಂಡ್
ಸುಮಾರು ಬೀಳಕದ ಒಂದ ಸಾಯಿ ನನ್ ಏರೋಪ್ಲೇನ್
ಯರೋಪ್ಲೇನ್ ಅಲ್ಲಿ ಅಲ್ಲಿ ಬಂದಾವನ
ಇಲ್ಲ ಇಲ್ ಮ್ಯಾಲ ಉಂಟೈತೆ
ಹ್ಮ್
ಅದ್ರವಾಗ ಫುಲ್ ಕೆಳಗ ಬಿಡತ್ತೆ ಹತೆೆ
ಎಲ್ಲರ ಟ್ರಿಪ್ ಟ್ರಿಪ್ಪಿಗೆ ಹೋಗ್ಣ ಬ
ಬಿಳಾಕದತ ಮಾಡಿ ನೀಮನ್
ಭೈ ಟ್ರಿಪ್ ಗೆಹ ಗೇಲ್ಲ ರ ಹೋಗನ್ ಭ
ಯಾವಾಗ ಹೋಗುದು ಹ್ಮ ಬ ಮನ್ ಆಗ ದಾಂಡಲಿ
ಐತಾಕಂಡ್ ಇರ್ಕಂಡ್ ಇಯರ್ ಕೈನ ಇತ್ತಾಗ ಇಷ್ಟಾಗಿ ಹಕ್ಕರ್ಲ್ಲ ಮಂದೆ
ಹ್ಮ್ ಏ ಅವ್ರ ಜೋಡಿ ಹೋಗುದ್ ಭೈ ಕಾಲೇಜ್ ಜೋಡಿ ಹೋಗುದ
ಈಗ ಏನ್ ಏನ್ ನೋಡಿದ ಪ್ಲೇಸ್ಲ್ಲ ಆತ್ನರಿನಾಗ
ನೋಡಿದ್ದು ಬೇರೆ ಇದ್ರೆ ಹೋಗುದ ನೋಡಿದ್ದು ಇದ್ರೆ ಹೋಗಲ್
ಕಾಲೇಜ್ತೆ ಅಂದ್ರೆ ಒಟ್ಟಾಗ ಹೋಷ್ಟ ಅನ್ತತ್ ನಾವು ಹದಾ
ಕಾಲೇಜು ಒಂದು ಒಂದು ಕಾಲೇಜ್ ಮೆಮೊರೀಸ್ ಇರ್ಬೇಕು ಬ್ಯಾಡ ಮೆಮೊರೀಸ್ ಏನ ಇರ ಅಲ್ಲ ಹೋದ್ರ ಒಂದ್ ಸ್ವಲ್ಪ ಏನ್ರ ಹ ಹೋಗಿದ
ಎಲ್ಲಿ ನಮ್ ಕೂಡ ನಮ್ ಗ ಇದ್ರ ಸಾಕಕ್ ನಮ್ ಕೂಡ ಇದ್ದೋ್ರ ಮೆಮೊರೀಸ್ ಇದಾರೆ ಸಾಕ ಓಳಖದರ ಹ ಅ ನೀ ಎಲ್ಲ ನೋಡಿದು ಪ ತುಮಾನ ಪಕ್ಕಾು ಬೆಂಳೂರು ನೋಲ್ಲಾ ಬೆಂಳೂರ ನೋಡಿದ್ದೈತ್
ಹೋಗಿದ್ದು ಇದು
ಸಾವ ರೂಪಾಯಿ ಏಳ್ ಸಾವರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತೊಂಡ ನ ಸಾವರ ರೂಪಾಯ ನಲ್ಪ ಇ ನ ಬೇಕಾದ ನ ಮೂ ನಾಕಕ್ವರ ರೂಪಾಯ್ದಾಗರ್ ದಂಡಲಿ ಹೋಗ್ ಬಿಡ್ತತಿಪ್ಪ
ಹ್ಮ್ ಪಿಕ್ಸ್ ಐದ್ ಐದ್ ಸಾವಿರ ಐದ್ ಸಾವಿರ ಆರ್ ಸಾವಿ ಲಂ ಆರ್ ಸಾವಿರ
ಈ ಆರ್ ಸಾವಿರ ರೂಪಾಯಿ ಮಾಗ ಐತದಏನು ಮತ್ತ ಏನ್ ಆಕಾಶವತ್ ನಾವ ಏನ್ರೀ ಇಲ್ಲಿ ತ್ರ ಹದಿತ್ತು ಕೋ ಅ್ರ ಹುಡುಗರು ಹುಡುಗುರ ಮನ್ಷ್ಯಾಗ ನ ಮೂರ್ ಮೂರ್ ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ವರಸತ್ತ ನಾ ಇಲ್ಲಿ ಮೊೆಬ್ಬರು ಯಾರ ಒ
ಹ್ಮ್
ಮೂರ್ ಸಾವಿರ ರೂಪಾಯಿ ಅಷ್ಟೇತತ್ ಮನ್ಷ್ಯಾಗ ಒಬ್ಬೊಮ್ಮಾಗ ಮೂ ಸಾವರ ರೂಪಾಯಿ ಆಯತು
ಹ್ಮ್ ಅಷ್ಟೇ ಇವರು ಸುಮ್ಮ ಹ್ಮ್ ನೋಡು ನಲ್ಲಿ ಏನ್
ಹದಿನೆಂಟನೂ ರೂಪಾಯ ಏನ ರಸಾರ್ಟ್ ಬುಕಿಂಗ್ ಇರತ್ತೆ
ನೋಡಿದ್ದ ಪ್ಲೇಸ್ ಇದದು ಅಂದ್ರೆ ಹೋಗದ್ ಬೇಡ ಇಲ್ಲ ಅಂದ್ರ ನೋಡುನು ಹೋಗುದಾದ್ರೆ ಹೋಗುನು
ನಾವ್ರ ನಮ್ಮ ಮನ್ಯಾಗ ತಮ್ಮ ಏಳ್ ಸಾವಿರ ಹ ಹೆಂಗಂದ್ರತ್ತಗ ಬಾಡ್ ತಮ್ಮ ಅಂದಬಡ್ತಾರೆ ಇನ್ನ ದಾಂಡಲಿಿಗೆ ಐದ್ಾವಿರ ರೂಪಾಯಿ ಒಳಗೆ ಆರಾಮ್ಳಸ್ತರ್
ಆರಾಮ ಐಿಸ ಸಾರ ಹೋಗ ಅಲ್
ಶಾಲೆನೋಗ ಅಂದ್ರೆ ಹೊಟ್ಟ ನಪ್ಪ ಬೇಡ ಒಂದೊಂದು ರೂಪಾಯಿನ ಶೈಲರು ಬೇರೆ ಕಡೆ ಹೋಗುದ ಟ್ಟ ನಾ ನ್್ರೆ ಸುಮ್ ಬಾ ಇದ್ ಮಾಡಿದ್ರ ಕಳಸ್ತ ಸಳೆ ನ್ರ ಅದೇ ಮೂರ್ ಸಾವಿರ ರೂಪಾಯಿ ಬಿದ್ರು ನ ಕಾಲನಲಾ ಹುಳ ಕಲಸ ಎಲ್ಲ
ನೋಡು ನಾಳ ಇನ್ನ ಮುಂದ್ ಮುಂದ್ ಇನ್ನ ಆಯ್ತು ಇನ್ನ ಟೈಮ್ ಬಾಳ ಐ್ತು
ತಾಲೆನ ಊಟಸ್ರ ಕೆಲಸ ಆಗೋುದಿಲ್ಲ ಸುಿವಮ್ಮ ಹತ್ ತಡೆ ನೀ ಹತ್ ಸಿಗ
ಓಕೆ ನಾ ಹಸ್ತ ಭೈ ಆ ಆಯ್ತಾಳ್ ಭ
ನಾ ಫೋನ್ಸ್ ನ ಕಟ್ ಮಟ್ಟ
ಆಸತೀನಿ
ಏಕೊವ್